ಹಲೋ
ಏನ್ ಮಾಡ್ತಿದ್ಯಾಾ.
ಹಾ ಇದೀನ್ ನೀವೇಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲಪ್ಪಾ ನಾನು ಸುಮಮ್ಮನೆ ಇದ್ದೆ ಚಹಾ ಕುಡುದ್ರಾ.
ಹಾ ಕುಡ್ತ ಹಲೋ ಕೇಳ್ತಾ ಇದ್ದೀಯಾ ಹಲೋ
ಹಲೋ
ಹಾ ಹೇಳಿ ಹೇಳಿ.
ಚಹಾ ಕುಡುದ್ರ ಅಂದೆ ಹಾ ಆಯ್ತಪ್ಪಾ.
ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ.
ಮಧ್ಯಾಹ್ನ ಪಲಾವ್ ತಿಂದವಿ
ಹಾ ಹಾ
ಹಾ
ಹ್ಮ್ ಹಾ ಹೇಳ್ಬೇಕ ಮಳೆ ಎಲ್ಲಾ ಬೀಳ್ತಾ ಇದ್ಯಾ. ಬಿಸ್ಲಿದ ಮಳ್ಳೆ ಇದೆಯಾ ನಿಮ್ಮ ಕಡೆ.
ಮಳೆ ಏನ್ ಬೀಳ್ತಿಲ್ಲ ಬೀಳೋ ತರ ಐತೆ ತಣ್ಣಗೆಲ್ಲಾ ಇ ಆಚೆರ್ಬಟ್ಟಿದೀನಿ.
ತುಂಬಾ ಚೆನ್ನಾಗಿರುತ್ತಲ್ಲ ಗಾಳಿ.
ಹೌದೌದು ನನ್ಗಂತೂ ಮಳೆಗಾಲದದಲ್ಲಿಂತೂ. ತುಂಬಾ ಇಷ್ಟನಪ್ಪ ಆಚೆ ಮಳೆಯಲ್ಲಿ ನೆನೆಯದು.
ಹೌದೌದು ಖಂಡಿತ ನಂಗೂ ಅಷ್ಟೇ. ಮ ಮಳೆಯಲ್ಲಿ ನೀಗೆ ತುಂಬಾ ಇಷ್ಟ ಆಗುತ್ತೆ.
ಹ ಹೌದು ಹೌದು. ಹ ಕ ಹ
ನಿಮಗ್ ಗಾಳಿ ಬರ್ತಾ ಇದೆ ಜಾಸ್ತಿ.
ಹೌದಾ ಆಚೆ ಇದ್ದೆ ಒಂದ್ ನಿಮಿಷ ಆಯು ಈಗ.
ಹಾ ಇವಾಗಿಲ್ಲ
ಹ ಮತ್ತೆ ನಿಮ್ಗೆ ಬೇಸಿಗೆ ಬೇಸಿಗೆಗಾಲ ಎಲ್ಲ ಇಷ್ಟ ಆಗಲ್ವಾ.
ಬೇಸಿಗೆಲ್ಲ ಇಷ್ಟ ಆಗಲ್ಲ ಬಟ್. ಬಟ್ ಚಳಿಗಾಲ ಚಳಿಗಾಲಲ್ಲಿ ಇರಕ್ ಆಗಲ್ಲ ನನ್ಗೆ ಇಲ್ಲಿ ಬೇಸಿಗೆಗಾಲಲ್ಲಿ ಹೆಂಗ್ ಬೇಕಂದರು ಇದ್ಬ ಬಿಡ್ತೀನಿ.
ಹೌದೌದು ಚಳಿಗಾಲದಲ್ಲಿ ಏನಂದ್ರೆ ಬೇಗ ಹುಷಾರ್ತ. ಬೇಗ ಹುಷಾರ್ತಪ್ಪ. ಬೇಗ ಹುಷಾರ್ ತಪ್ತೀವಿ ಬೇಸಿಗೆಗಾಲಲ್ದಲ್ಲೂ ಹುಷಾರ್ ತಪ್ತಿವಿ ಅ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ.
ಹೌದು ಖಂಡಿತಾ ನಿಮ್ಗೆ ಯಾವ್ದ್ ಇಷ್ಟ ಬೇಸಿಗೆ ಕಾಲ ಇಷ್ಟನ ಚಳ ಕಾಲ ಇಷ್ಟನಾ.
ಅಂದ್ರೆ ಅದ್ರ ತಕ್ಕ ನಾವು ಬದ್ಲಾಕ್. ಹತಾ ಇರ್ಬೇಕಲ್ಲ ಎಲ್ಲಾ ಕಾಲದಲ್ಲೂ ಇದ್ ಮಾಡ್ಕೊಂಡ್ ಹೋಗ್ತಾ ಇರ್ಬೇಕು ಬೇಸ್ಗೆ.
ಹಂಗೋ ಹಿಂಗೋ ಬದುಕ್ ಬಿಡ್ಬೋದು ಚಳಿ ಕಾಲ ಅಲ್ ಬದುಕಕ ಆಗಲ್ಲಪ್ಪಾ.
ಹೌದೌದು ನನಗಂತೂ ಬೇಸಿಗೆಗಾಲಾನೇ ಇಷ್ಟ ಯಾಕಂದ್ರೆ ಶಾಲೆಗೆಲ್ಲ ರಾಜಾ. ರಜಾ ಕೊಟ್ಟಿರ್ತಾರಲ್ಲಾ.
ಹೌದು ಹೌದು ಶಾಲೆಯಲ್ಲಿ ಕರೆಕ್ಟ್.
ಹೌದ ಅಮ್ಮ ಅಮ್ಮ ಮಾಡಿದರ ಅಡಗೆ ವಿಧ ವಿಧವಾದ ಅಡಗೆ ಎಲ್ಲಾ ಮಾಡ್ತಾರೆ ತಿನ್ನದು.
ಹ್ಮ್ ನಾವವು ಅಷ್ಟೆ ಅಂದ್ರೆ ರಜ ಹೋಗೋದೇ ಒ. ರ ಶಾಲೆ ರಜೆಗ ಅಂದ್ರೆ ಪರೀಕ್ಷೆ ಆದ್ಮೇಲೆ ಎಲ್ ಹೋಗೋದು. ಅವಾಗ ಏನು ನಮ್ಗೆ ತಲೆಯಲ್ಲೂ ಏನು ಇರಲ್ಲ. ಅಂದ್ರೆ ನೆಮ್ಮಧಿ ಆಗಿ ಇರುತ್ತೆ.
ನೆಮ್ಮದಿ ಆಗಿರ್ಬೋದು ಮತ್ತೆ ಚಿಕ್ಕ ಮಕ್ಳ ಜೊತೆ ಎಲ್ಲಾ ಆಟ ಆಡ್ಕೊಂತ.
ಚೆನ್ನಾಗಿರುತ್ತೆ ಮ ಎಲ್ರೂ ಬಂದಿರ್ತಾರಲ್ವಾ.
ಹಓ ನೀವೆಲ್ಲಾ ನಿಮ್ಮ ಅಜ್ಜಿ ಊರಿಗೆಲ್ಲ ಹೋಗ್ತೀರಾ ಬೇಸಿಗೆ ರಜೆಗೆಲ್ಲಾ.
ಹ್ಮ್ ಹಕ್ತಿವು ನೀವು ಹೋಗ್ತೀರಾ.
ಹ್ಮ ನಾನಂತೂ ಒಂದ ಒಂದು ಬೇಸಿಗೆ ರಜೆಗೂ ಹೋಗ್ದಂಗ ಇರಲ್ಲ ಪ್ರತಿ ಬೇಸಿಗೆ. ಸರಿ ರಜ್ ಅಜ್ಜಿ ಊರಿಗೆ ಹೋಗ್ತೀನಿ.
ಅಲ್ಲ ಅಡ್ಚ್ಚಿ ಕೈರುು ಸಕ್ಕೋದುಂತನಲ್ಲ
ಹೌದೌದ್ ಅವ್ರ ಜೊತೆ ಎಲ್ಲಾ ಆಟ ಆಡ್ಕೊಂತ ಅಕ್ಕ ತಂಗಿ. ತಮ್ಮ ಅವರೆಲ್ಲಾ ಇರ್ತಾರೆ ಅಲ್ಲಿ ಅಜ್ಜಿಯ ಅವರ ಊರಲ್ಲಿ ಅವ್ರ ಜೊತೆ ಆಟ ಆಡ್ಕೊಂತ.
ಹ್ಞ
ಮತ್ತೆ ಇದು ಬೇಸಿಗೆ ಕಾಲದಲ್ಲಿ ಮನೇಲಿ ಯಾರು ಮಲ್ಗಲ್ಲ ಎಲ್ಲಾರು ಒಟ್ಟಿಗೆ ಮನೆ ಮೇಲೆ ಮಲ್ಗ್. ಲಗ್ತಾ ಮಾತಾಡತಾ. ಇವಳಲ ಆಟ ಆಡ್ಕೊಂತ ಮಾತಾಡ್ಕೊಂತ ಮಲಗ್ಬೋದು.
ಹೌದು ತುಂಬಾ ಚೆನ್ನಾಗಿರುತ್ತೆ ನನಗೂ ಅದೇ ಇಷ್ಟ ಅಜ್ಜಿ ಮನೆಗ ಹೋಗೋದೆಲ್ಲ.
ಅದಕ್ಕೆ ನನ್ಗ್ ಬೇಸಗೆ ಇಷ್ಟ ತುಂಬಾ ಚಳಿಗಾಲದಲ್ಲಿ ಚೆನ್ನಾಗಿರ್ತಯೆ. ಈ ಪ್ರಕೃತಿನೆಲ್ಲಾ ನೋ ನೋಡಕ್ಕೆಲ್ಲಾ ಚೆನ್ನಾಗಿರುತ್ತೆ ಹಾಛೆ ಬ
ಹೌದು ತುಂಬಾ ಚೆನ್ನಾಗಿರುತ್ತೆ ನನಗೂ ಅದೇ ಇಷ್ಟ
ಹ ಆದ್ರೆ ಜಾಸ್ತಿ ಎಲ್ಲ ನೆಂದ್ರ ನಾವ ಅಲ್ವ ಹುಷಾರ್ತಪ್ಪ
ನೀ ಹುಷ ರ್ ತಬ್ಬಿಟ್ರೆ ಗೊತ್ತಲ್ವ ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ
ಹೌದೌದು
ಅಯ್ಯೊ ಅಲ್ಲಿ ಹೆವಿ ಕಷ್ಟ ಬಿಡಿ ಆರಾಮಾಗಿ ಏನು ಆಚೆ ಹೋಗ್ ರಾ ನೆಮ್ಮದಿ ಆಗಿ ಏನ್ ಗೊತ್ತ ಇರೋದ್ ಇದ್ರೆನೆ ಒಂಥರಾ ನೆಮ್ಮ್ದಿ ಬಿಡಿ
ಹೌದೌದು ಚಳಿಗಾಲಧಲಿ ಬೆ ಒಂದೊಂದ್ಸರಿ ನಾ ಹುಷಾರ್ ತಪ್ಪಪಿದ್ರೆ ಬೇಗ ಹುಷಾರ್ ತಪ್ಪತಾರ ಒಬ್ಬಬ್ರು ಹುಷಾರ್ ತಪ್ಪಪಿದ್ರೆ ಬೇಗ ಹುಷಾರು ಆಗಲ್ಲ ಆ ಸಮಯದಲ್ಲಿ ನಮ್ಗೆ ಶಾಲೆಗಳು ಇರ್ತವೆ ಶಾಲೆಗಳಗ್ ಹೋಗಿ ಓದ್ಕೋಳಕೂ ಆಗಲ ತೊಂದರೆ ಆಗುತ್ತೆ ಅದಕ್ಕೆ ನಾವು ಚಳಿಗಾಲದಲ್ಲಿ ಇನ್ ಮಳೆಗಾಲದಲ್ಲಿಲ್ಲಾ ಸ್ವಲ್ಪ ಹುಷಾರಾಗಿರ್ಬೇಕು ಆಚೆ ಹೋಗ್ಬೇಕ್ರೆ
ಹೌದೌದು ಖಂಡಿತ
ಹುಷಾರಾಗಿದ್ರೆ ನಾವು ನಮ್ಮ ಆರೋಗ್ಯನ ಚನಾಗಿ ನೋಡ್ಕೊಂಡ್ರೆ ಶಾಲೆಗೆಲ್ಲ ಹೋಗಿ ಚೆನ್ನಾಗಿ ಓದ್ಕೋಬಹುದು
ಹ್ಮ್ ಹೌದು ಅದು ಹುಷಾರಾಗಿರ್ಬೇಕು ಇವಾಗ ಇವಾಗ ಇನ್ನೇನ್ ಚಳಿಗಾಲ ಬಿಸಿಲುಕಾ ಚಳಿಗಾಲ ಬಂತಲ್ವಾ
ಹ ಹೌದು ಬರೆ ಬೇ
ದೆ ನನ್ಗ ಇನ್ನ ಪರೀಕ್ಷೆ ಇದೆ ಆ ಪರೀಕ್ಷೆ ಮುಗಸ್ಕೊಂಡು ನಾನು ಊರ್ಗ ಹೋಗಿ ಬರೋ ಈಗ ಬೇಸ ಕಾಲ ಚಿ ಕಾಲ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ
ಹೌದೌದು ಆಚೆ ಊರಿಗ ಹೋದಾಗೆಲ್ಲಾ ಆಚೆ ಜಾಸ್ತಿ ತಿರ್ಗಾರ್ಬೇಡ್ರಿ
ಹ ನಾನು ಅದೇ ನೀವು ಅಷ್ಟೇ ಜಾಸ್ತಿ ತಿರ್ಗಾಳ್ ಬಿಡಿ ಇವಾಗ ಗೊತ್ತಲ್ವ ಹೆಂಗಿದೆ ಯಾವ ಟೈಮ ಅ ನಮ್ಗೆ ಏನ ಆಗುತ್ತೆ ಅಂತಾನೇ ಗೊತ್ತಿಲ್ಲ
ಹೌದೌದು ಜಾಸ್ತಿ ಚಾಸ್ತಿ ಚಳಿ ಆದ್ರೆ ನಾವೇ ಹುಷಾರ್ ತಪ್ತೀವಿ ಮತ್ತೆ ಮತ್ತೆ ಕಾಲೇಜಿಗ್ ಬರ್ ಇವಲ್ಲ ಅವಾಗ ಮತ್ತೆ ಇ ನಾವೆ ನಾನ್ ನಾನ್ ನೋಡ್ರಿ ಇವಾಗ ಹಾಸ್ಟೆಲ್ ಎಲ್ಲಾ ಇರ್ತೀನಿ ಅವಾಗ ಹುಷ ಹುಷಾರ್ ತಪ್ಪಿದ್ರೆ ಮನೆಯವ್ರ ಪಾಪ ಸುಮ್ನೆ ಇದು ಭಯ ಬೀಳ್
ಇವಾಗ ಅಮ್ಮ ಅಪ್ಪ ನಮ ಮೇಲೆನೆ ನಂಬಕೆ ಇಕೊಂಡಿರ್ತಾರೆ ಅವು ನನ್ ಮಕ್ಳು ಚೆನ್ನಾಗ್ ಓದ್ಬೇಕು ಅಂದ್ರೆ ಇವ ನಮ್ಗೆ ಏನ್ ಬೇಕಂದ್ರು ಮಾಡ್ತಾರ ಅವ್ರಗ್ ಅವ್ರಗ್ ಎಷ್ಟೇ ಒಂದು ನೂರ್ ಕಷ್ಟ ಇರ್ಲಿ ನಾವ್ ಬೇಕು ಅಂದಿದ ತಕ್ಷಣ
ಎಲ್ಲಾ ನಮ್ಗೆಲ್ಲಾ ಕೊಡ್ಸದೆ ಎಲ್ಲಾ ಚೆನ್ನಾಗ್ ನೋಡ್ ಬೇಸಿಗೆಗಲ್ದಲ್ಲಿ ಇಂತಾವ ಎಲ್ಲ ಇರಲ್ಲ ನೋಡ್ರಿ ಚೆನ್ನಾಗ್ ನೀರ ನೀರ್ ಕುಡ್ದು ದೇಹನ್ ತಂಪಾಗಿ ಇಡ್ಕೊಂಡ್ರೆ ಜಾಸ್ತಿ ನೀರ್ ಕುಡ ಏನು ಆರೋಗ್ಯ ಸಮಸ್ಯೆಗಳು ಅಷ್ಟು ಬರಲ್ಲ ಬ ಬ ಲ್ಲೂ ಜಾಸ್ತಿ ಓಡಾಡಲ್ಲ ನಾವು ಸಂಜೆಲ್ಲ ಆಟಾಡಕ್ ಹೋಗ್ತಿವಲ್ಲಾ ಆದ್ರಿಂದ ನಮ್ಗೆ ನಷ್ಟ ಆರೋಗ್ಯ
ಕರೆಕ್ಟ್ ಇವಾಗ ನಿಮ್ ಪರೀಕ್ಷೆ ಎಲ್ಲಾ ಮುಗೀತಾ ಇನ್ನ ಪರೀಕ್ಷೆ ಇದ್ಯಾ
ಇದೆ ಇದೆ ನಮ್ಗು ಇನ್ನೊಂದ್ ಮೂರ್ ಪರೀಕ್ಷೆ ಇದ್ದಾವೆ
ಓ ಹೌದಾ ಮತ್ತೆ ಪರೀಕ್ಷೆ ಮುಗಸ್ಕೊಂಡ ನೀವ್ ಊರ್ಗ್ ಹೋಗೋದು
ಹ್ಮ್ ಅಲ್ಲಿವರ್ಗೂ ಹೋಗಕ್ಕಾಗಲ್ಲ ಜಾಸ್ತಿ ದಿನ ಆಯ್ತು ಮನೆಗ ಹೋಗಿ ಹೋಗ್ಬೇಕ ಅನಿಸ್ತೈತೆ
ಓ ಅಪ್ಪ ಮನೆ ನೆನ್ಪಾಗ ಹೋಗ್ಬಿಟ್ರಿ ಇದಕ್ಕೆ ಆಗಲ್ಲ ಅಲ್ಲಾ
ಹೌದಿ ಕಡೆ ಓದಕ್ಕ ಆಗಲ್ಲ ಬಿಡಕ್ಕ ಆಗಲ್ಲ ಆದ್ರೆ ಮುಗಸ್ಕೊಂಡ್ ಇವಾಗ ಮಧ್ಯದಲ್ಲಿ ಹೋಗ್ ಬರೋದಕ್ಕಿನ್ನಾ ಮುಗಿಸ ಕಕೊಂಡ್ ಹೋದ್ರೆ ಒಂ ತರ ಚೆನ್ನಾಗಿ ಇರುತ್ತಲ್ಲಾ
ಅಲ್ಲಿ ನಿಮ್ದೇ ಆಗಿರ್ಬೋದು ಆ ಮನೆಯಲ್ಲಿ ಖುಷಿ ಖುಷಿ ಆಗಿರ್ಬೋದು ಅಮ್ಮ ಅಪ್ಪ ಜೊತೆ ಎಲ್ಲಾ
ಅದೇ ಅದ ನಾವು ಹೋಗಿದ್ದೀವ ಅಂತ ಚೆನ್ ಚೆನ್ನಾಗಿರಲ್ಲಾ ಅಡ್ಗೆ ಮಾಡ್ತಾರೆ ತಿನ್ಕೊಂತ
ಹೌದು ನೀವು ಏನಾದ್ರೂ ನೀವ ಅಮ್ಮಕ್ ಸಹಾಯ ಮಾಡ್ತೀರಾ
ಹ್ಮ್ ನಾನೆಲ್ಲಾ ಸಹಾಯ ಮಾಡ್ತೀನ್ ರಜೆ ದಿನಗಳಲ್ಲಿ ಹೋದಾಗ
ಹ ಅದೇ ಪಾಪ ಮಾಡಿ ಇಷ್ಟು ದಿನ ಅಮ್ಮ ಅಪ್ಪ ಅಮ್ಮನೇ ಮಾಡಿರ್ತಾರೆ ಅಡುಗೆ ಆಗ್ಲಿ
ಹ ಹೌದ ಏನಾದ್ರು ಏನಾದ್ರು ಅಡ್ಗೆ ಮಾಡ್ತಿರ್ತಾರಲ್ಲ ನಮ್ಗೋಸ್ಕರ ಅಂತ ಸಿಹಿ ತಿಂಡಿ
ಹಾ
ಅವ ಅವಾಗೆಲ್ಲ ನಾನು ಸಹಾಯ ಮಾಡ್ತೀನಿ ನಾನು ಅಮ್ಮ ಅಜ್ಜಿ ಎಲ್ಲಾರು ಕುೂತ್ಕೊಂಡು ಮಾಡಿ ಅವ ಹಓ ಬೇಸ್ಗೆಗಲ್ದಲ್ಲೂ ಅಷ್ಟೇ ಅಷ್ಟ ನಾವೆಲ್ಲ ಏನ್ ಮಾಡ್ತೀವಂದ್ರೆ ಆಚೆ ಕುತ್ಕೊಂಡ್ ಊಟ ಮಾಡ್ತೀವಿ ಚಂದಮಾಮನ್ ನೋಡ್ತಾ
ಓಹ ಯ್ರ ತುಂಬಾ ಚೆನ್ನಾಗಿರುತ್ತಲ್ಲಾ
ಹೌದು ತುಂಬಾ ಇಷ್ಟ ನನಗೆ ಅದಕ್ಕೆ ಬೇಸರಗಲ್ಲಲ್ಲಿ ಎಷ್ಟೊಂದು ನಂಗೆ ಇಷ್ಟವಾದ ವಿಷಯಗಳಲ್ಲಿ ಜಾಸ್ತಿ ಬೇಸ ಗಲ್ಲಲ್ಲ
ಹೌದು ಇವಾಗ ಮನೆಗೆ ನೆಂಟರು ಬಂದಿರ್ತಾರೆ ನಮ್ಗೆ ಅಣ್ಣ ತಮ್ಮ ಅಂದ್ರು ಎಲ್ಲರು ಇರ್ತಾರೆ ಅವ್ರ ಜೊತೆ ಎಲ್ಲ ಕು ಕೊಂಡ್ ಊಟ ಮಾಡದೆ ಒಂದ್ಂತರ ಚಂದ ಅಲ್ಲ
ಹೌದೌದು ಮತ್ತೆ ಆಟ ಆಡಕ್ಕೆಲ್ಲ ಹೋಗೋದು ಮನೇಲಿ ಬೈಸ್ಕೊಳ್ಳೋದು ಅದೊಂತರ ಚಂದ
ಹ ಹೌದು ಮನೆಯಲ್ಲಿ ಬೈತಾರೆ ಇವಾಗ ನಾವೇನಾದ್ರು ಆಡ್ದೇ ಅಂತು ಇಷ್ಟು ದೊಡ್ ಕತ್ತೆಗ್ಗಳಾಗಿದ್ದೀರ ಇನ್ನು ಆಟ ಅಬತ್ರ
ನಾನ್ ಆಡೋದೆಲ್ಲ ಬರೀ ಚಿಕ್ಕ ಚಿಕ್ಕ ಮಕ್ಳ ಜೊತೆನೆ
ಆ ಹಾ
ಅವ್ರ ಜೊತೆ ಏನ್ ಆಡ್ತೀಯ ಅಂತ ಸುಮ್ನೆ ಬೈತಾ ಇರ್ತಾರೆ ಆದ್ರೂ ಒಂದಥರ ಚಂದ ಚಿಕ್ಕ ಮಕ್ಕಳು ಜೊತೆ ಎಲ್ಲ ಆಡೋ ನಾನ್ ಕ್ರಿಕೆಟ್ ಆಡ್ತೀನಿ ಕ್ರಿಕೆಟ್ ಎಂಗ ನಾ ನ ಬೀ ಬ್ಯಾಟಿಂಗ್ ಅಷ್ಟೇ ಆಡ್ತೀನಿ ಬೌಲಿಂಗ್ ಎಲ್ಲ ಮಾಡ ಮಾಡಲ್ಲ ಬ್ಯಾಟಿಂಗ್ ಮಾಡಿ ಹೋಗ್ಬಿಡ್ತೇನೆ ಅವ್ರಗ್ ಬಿಟ್ಟು
ಹೌದಾ
ಹ್ಮ್ ಅವ್ರಲ್ಲ ಅಕ್ಕ ಮೋಸ ಮೋಸ ನೀನ್ ಹಿಂಗೆಲ್ಲ ಮಾಡಬಾರ್ದು ಫೀಲ್ಡಿಂಗ್ ಮಾಡ್ಬಬೇಕು ಬೌಲಿಂಗ್ ಮಾಡ್ಬಬೇಕು ಯಾಕಂತಾರೆ ಸರಿಕಣ್ರು ಅಮ್ಮ ಕರೀತಾವರೆ ಒಂದ್ ನಿಮಿಷ ಬರ್ತೀ ಅಂತ ಓಡೋಗ್ ಬಿಡೋ ನನ್ಗೆ
ಅದು ಮಕ್ಕಳನ ಯಾಮರ್ಸೋದು ಒಂತರ ಚಂದ ಇರುತ್ತಲ್ಲ ಯಾವ ಅರ್ ಬಿಡ್ಬೋದು ನಾನು ಅಷ್ಟೆ ನಮ್ಮನೆ ಹತ್ರನೂ ಆಡ್ತಾರೆ ಅಂದ್ರೆ ಅವರು ಇವಾಗ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅವ್ರು ಚಿಕ್ ಚಿಕ್ಳು ಅವ್ರಗ್ ನಾನ್ ಬಂದ್ರು ಒ ತರ ಖುಷಿ ಅಕ್ಕ ನೀನ್ ಬ್ಯಾಟಿಂಗ್ ಮಾಡಕ ನಾವು ಬಾಲ್ವು ಎಲ್ಲಿಗ್ ಬಾಲ್ಓಡದ್ ಫಸ್ಟ್ ನಾನ ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಓಡೋಕ್ ನಂಗ ಆವೇಲ ತುಂಬಾ ಇಷ್ಟ ಆಗತ್ತೆ
ಹೌದೌದದು ಅವ್ರ ಜೊತೆ ಎಲ್ಲ ಸಮಯ ಕಳಿಯೋ ತುಂಬಾ ಇಷ್ಟ ಆಗುತ್ತ್ ನನ್ಗು
ನಂಗೂ ಅಷ್ಟೆ ಅಂದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತಲ್ವಾ
ಹ್ಮ್ ಆದ್ರೂ ಮತ್ತೆ ಮತ್ ಶಾಲೆಗೆ ಕಾಲೇಜ್ಗೆಲ್ಲ ಬರ್ಬೇಕ್ರ ಅವ್ರನ್ನ ಬಿಟ್ ಬರಕ್ಕೆಲ್ಲ ಮನ್ಸೇ ಆಗಲ್ಲ
ಹೌದು ಅಪ್ಪಾ ನನಗೂ ಅಷ್ಟೆ ಜಾಸ್ತಿಯಲ್ಲಿ ಹಚ್ಕೊಂಡ್ಬಿ್ರೆ ನಮ್ಗಂತೂ ಅಳವೆೇ ಬಂದ್ಬಿಡುತ್ತೆ
ಹ ಅದೇ ನ ನಾನ್ ಇವಾಗ ಇವಾಗ ಅಳ್ತಿಲ್ಲ ಮೊದ್ಲೆಲ್ಲಾ ಮನೆಗ್ ಹೋಗ್ ಬಂದ್ರೆ ಸಾಕ್ ನಾ ನಮ ನಮ್ ರೂಮ್ಲ್ಲಿ ಇರ್ತೀವಲ್ಲಾ ನಮ್ ಇದ್ರಲ್ಲಿಲ್ಲಾ ನಮ್ಗೆ ಳತಿಯರು ಅಳ್ತಾ ಇದ್ರು ನಾನು ಅವ್ರ ನೋಡ್ಕೊಂಡ್ ಅತ್ಕೊಂಡು ಇದೇ ಆಗ ಹೋಗ್ತಿತ್ತು
ಹ ಹೌದಾ
ನಮ್ಗೆೇಳ್ತಿ ಒಬ್ಳ ಇದ್ದಾಳೆ ಅವ್ಳಂತ ಎಪ್ಪಾಗೂ ಅಳ್ತಾನೇ ಇದ್ಲು ಮನೆಗ ಹೋಗ್ ಬಂದ್ರೆ ಸಾಕು
ಹೌದಾ
ಜಾಸ್ತಿ ಹೇಳ್ತಾಳ ಅವ್ಳು ಅಲ್ಲಿ ಹೋಗ್ ಬಂದ್ಮೇಲೆ ಎಲ್ಲಾರ್ ಜೊತೆ ಸಮಯ ಕಳ್ದಿರ್ ಗಳಲ್ಲ ಇಲ್ಲಿಗ್ ಬಂದ್ರೆ ಒಂ ತರ ಆಗುತ್ತೆ ಯಾರಿಗೆ ಆಗ್ಲಿ ಇವಾಗ ರಜೆಗಳ ರಜೆ ತಿಿಂದ ಹ್ಮ್ ಅವಳನ್ನ ಸಮಾಧಾನ ಮಾಡ್ಕ ಒಂದ ವಾರ
ಹೌದು ಇವಾಗ ಮನೆಗ್ ಹೋಗ್ಬಂತಷ್ಟೆ ಒಂಥರ ಅದನ ಒಂಥರಾ ನಮ್ಗೆ ಅ ಎಲ್ಲೋ ಎಲ್ಲೋ ಇದ್ವಿ ಎಲ್ಲೋ ಬಂದ್ಬಟ್ವಲ್ಲಾ ಅನ್ನೋದ ಒಂಂತರ ಬೇಜಾರಾಗ ಹೋಗ್ಬ ಬಿಡತ್ತೆ ನನ್ಗೋಸ ಟೇಬಲ್ ಹಂಗ ಹೋಗುತ್ತೆ
ಹ್ಮ್ ಅವ್ಳನ ಸಮಾಧಾನ ಮಾಡ್ತಸು ಸಾು ಮತ್ತೆ ಒಂದು ಆರೋಗ್ಯ ಸಮಾಧಾನ ಆಗ್ತಲ್ಲ ಮತ್ತೆ ಯಾವಾಗ್ರೂ ಮ ರಾಜದರು ಮತ್ತೆ ಅದೇ ಪ್ರತಿ ಸರಿ ಇದ ಆಗೋಗಿತ್ ನಮ್ ಕೆಲ್ಸ ಎಲ್ಲಾ
ಅಂದ್ರ ಪಾಪ ಪಾ ಅವ್ರಗು ಮನೆ ಎಲ್ಲಾ ನೆನಪ ಹೋಗ್ಬಿಡತ್ತಲ್ಲ ಅಂದ್ರೆ ಈಷ್ಟೀ ಎಲ್ಲೆ ಹ್ಮ್
ಸರಿ ಎಲ್ಲ ಹಾಸ್ಟೆಲ್ ಬಂದಿರೋದು ಆದ್ರಿಂದ ಹ ಅದಕ್ಕೇನಪ್ಪ ರಜೆ ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಬೇಸಿಗೆಗಾಲ ಎಲ್ಲ ಚೆನ್ನಾಗ್ ಆಟಾಡ್ಕೊಂಡಿರ್ಬೋುದು ಈ ಮಳೆಗಾಲ ಬಂದ್ರೆ ಈ ಚಳಿಗೆ ಬೆಳಗ್ ಬೆಳಗ್್ದದು ಶಾಲೆಗೆ ಹೋಗಕ್ಕು ಇಷ್ಟ ಆಗಲ್ಲ
ಹೌದು ನಾನ ಇದು ಬೆಲ್ ಇದು ರೊಗ್ಗೆ ತಗಿಯಲ್ಲ ಆಚೆಗೆ ಏ ಬಿಡಪ್ಪ ಹಂಗೆ ಮಲ್ಗೋಣ ಅಂತಂಗಗೆ ಇರ್ತೀನಿ
ಹೋಗ್ಬೇಕಾ ಶಾಲೆಗೆ ಇತ್ತು ಕಾಲೇಜ್ಗೆ ಅನ್ಸ್ಬಿಡು ಸ ಈ ಚಲಿಿಗಲ್ ಅಲ್ಲಿ ಇನ್ನ ಹ್ಮ ಇನ್ನ ಬೆಚ್ಚಿಗ್ ಮಲ್ಕೊಳೋಣ ಅನ್ಸುತ್ತೆ
ಹಾ ಹೌದೌದು ಊಟ ಎಷ್ಟೊದಗ್ ಮಾಡ್ತೀರಾ
ನಮಗ ಒಂದ್ ಎಂಟು ಗಂಟೆ ಹಂಗ್ ಊಟ ಮಾಡ್ಬೇಕ ಈಗ ಹಿಂಗೆ ಎಲ್ಲಾ ಕ ಹಿಂಗೆ ಎಲ್ಲಾ ಕಾಲದಲ್ಲೂ ಆ ಎಲ್ಲಾ ಕಾಲದಲ್ಲಿ ಹಿಂಗೆ ಅಲವಡಿಸಸ್ಕೊಂಡ್ ಹೋಗ್ತಾ್ರ ಆ ಕಾಲಕ್ಸ ತಕ್ಕಂತೆ ಸರಿನಾ ಹಾ ಸರಿ ಬಾಯ್